ಎಸ್ ಸರ್ ಆಗೇದ್ರಿ ನಿಮ್ದು
ನಮ್ಮದು ಆಯ್ತು ರಿ ಪ್ಚ್ ಏನು ಇಲ್ಲ ರಿ ಇಲ್ಲಿ ಮೊರಂ ರಂ ಐತ್ರಿ ಪೊಲೀಸರ್ ಬಂದಾರ್ ರಿ ಜಗಳಂತ ಅನ್ನಕತ್ತಾರಾರಿ ಟಕ್ ಟಕ್ ಟಕ್ ಏನು ಗೊತ್ತಾಗಲ್ಲ ರಿ
ಹೌದ ದೆಂಡ್ರಿ ಸರ್
ಹು ಅಣ್ಣಾ
ಮತ್ತೆಲ್ಲ ಆರಾಮಾರಲ್ರೀ ಮನ್ಯಾಗ ಏನೆಲ್ಲ ನೋಡ್ರಿ ನೀವ್ ಹೇಳಬೇಕು
ಬಸು ಡೆ ಬ್ಯಾರೆ ಬಿಟ್ಟಿರಲ್ಲ ನಂದ್ ಮಳೆ ಬಾರ ಆದ್ರ ಮಾಡ್ರಿ ಮಳೆ ಹೊಂಟದ್ರಿ ರೀ ಇಲ್ಲಿ ಟಕ್ ಟಕ್ ಎಂತ ಮಾ ಮಳಿಸ್ ಹಣ್ಣ ಉಂಟದ್ರಿ ಬರ್ಬೇಕ್ ಏನ್ ಮಾಡ್ತಾರಲ್ಲ ರೈತರು ಭಾಳ ಏರನಾರ
ಮಳನೇ ಅನ್ಬಾಡ್ರಿ ಮಳಿನೇ ಅಂತ ಮಾತ ಅಲ್ ಅಂತೇತೆಲ್ಲ
ಏನ್ ಹೇಳಿ ಎಲ್ಲಾ ಮಳಿ ರೈತರು ಬಾಳ ಹಿರಣ ಇದ್ರರಿ ಅಲ್ಲಲ್ಲಿ. ಟ್ಯಾಂಕ ಆಯತ ಟ್ಯಾಂಕರ್ ನೀರ್ ತಿಕಬಲಕತ್ತಾರೀ ಹೊಲ್ದಾಗ.
ಅಲ್ಲಿ ಏನ ಹಚ್ಚಕೊಂತಾರಿ.
ಆರೆ
ಹ್ಮ ಮಿಷನ್ ಈಗ ಹೆಚ್ಚೂರಿ ಎಲ್ಲ ಲಾಸದೆಲ್ಲ ಬೀಜ.
ನಾವು ಹಚ್ಚಿರಿ ನಾನಲ್ಲಾ ಮಳಿ ಬಂದ್ರೆಲ್ಲಾ ಹತ್ತ ಕೆಲಸ ಸರ್ ಮಳಿ ಬರ್ಗಿಲ್ಲಾ ಲಾಸ್ಟ ನಮ್ಮದೇರಿ
ಹೈಯ ನಮ್ದಲ್ಲ ಬಾಳ ಹೈರಾಣ್ಯ ಅದರಿ ಎಲ್ಲಾ ಬಿಟ್ಬ ಬಿಟ್ಟಿವರಿ ಈವರ್ಷ ಸವಲ್ದ
ಎಲ್ಲ ಬಾಳ ಹೈರಾಣ ಅದ ಆಗೇತ್ರಿ
ಅದಕ್ಕೆ ಅನಿಸುತ್ತೆ ಆಗೇದ್ರಿ ನಿಮ್ಮದ್ರಿ ಕ್ಸ್ ಕೆಮ್ಮುಬ್ಯಾಡ್ರಿ ಇವತ್ತು ಕರಿ ಅದಲ್ರಿ
ಇವತ್ರಿ ಮನೆಯಲ್ಲಿ ಬಿರಿಯಾನಿ ಮಾಡ್ಸ್ತಾ ಇದ್ದೇನ್ ರೀ ಯವರ ಹ ಇಇಇಇಇ ಏನೇ ಬಿರಿಯಾನಿ ಮಾಡಕ ಬರಲ್ ರಿ ಅಂತೀರಿ ರೀ ಈಗ ಏನ ಡೈರಿ ನಡೆತ್ತ ನಡೆಲ್ಲರೀ
ನಡತ್ ನಡತ್ರಿ ನೀವು ಯಾವದರ ಮಾಡ್ರಿ ನಡತ್ರಿ
ಆಯತ ರಿ ಮನೆ ಮಾಡಂದ್ರಿ ಅಲ್ ದೇವರಿಂದ ಮಾಡ್ಬೇಡ್ರಿ ಅನ್ನ ಕತ್ತಾರ ಆಯ್ಕ
ಅದಕ್ಕೆ ಏನ್ ಮಾಡಸಗಂತೀರಿ.
ಈಗ ರೀ ಬಿರಿಯಾನಿ ಮಾಡನಿ ಬಿಯಾನಿ ಮತ್ತೆ ನಾನೇ ಬೇಡಂದ ರೀ ಆಮ ಕಂಡ ಮಾಸಗಟ್ಟ. ಬರ್ರಿ ಹೆಂಗ ಕೇಳ್ತೀರಲ್ರಿ ಬರ್ರಿ ಮತ್ತ.
ಇಲ್ರಿ ಮತ್ತೆ ಬರ ಕಂಡ ಅಷ್ಟ ಮಡಿಸರ.
ಹೌದಯ್ಯ್ ಆ ಏನ ನೋಡ್ರಿ ಬಡ್ರ ರಕ್ಕಲ್ದ ಆಟ್ಟೆ ಬರ್ಬ್ರೀ ಸುಮ್ಮೋ ಉಣ್ಣಬೆಕರಿ ಹೊಗಬೆಕರಿ ಮಕಬೆಕರಿ ಇಷ್ಟೆ ರಿ. ಆರಮಾರಿ. ಹಾ ಅದೇ. ಏನ್ ಏನಿಲ್ರಿ ಏನ್ ಮಾಡಿಲಿ ರೀ ಎಲ್ಲ.
ಪ್ಯಾನ್ ಕೆಟ್ಟ್ರೇ ಏನ್ ಮಾಡುವ. ಎಲ್ಲದೆ ಎಲೆಕ್ಟ್ರಿಕ್ ಇಲ್ಲ ಏನ್ ಏನಿಲ್ರಿ.
ಆರ ಮುಚ್ರ
ಆ
ಇಲ್ರೀ ಹೆಂಗುಸ್ರೇನ್ರೀ. ಓಹೋ ಮತ್ತ್ ಹೆಂಗ್ ಮಾಡದ್ರೀ ಅವ್ರಿಗೆ ಗಿರಿಯಕಿಲ್ಲ.
ಗಿರಾಕಿಯಲ್ಲ ಬಾಳ ಹೆರಣಾದ್ರಲ್ಲ. ಅಲ್ಲೆ ಏನಿಲ್ರಿ. ಕೆಳಕ್ ಹೋಗ್ಬೇಡ್ರಿ ಆ ರಿ.
ಹೊಲಕ್ ಹೋಗಿದ್ರ ಹೋಗಿಲ್ರಿ.
ಹೊಲಕ್ ಇನ್ನು ಹೊಯತೀವ್ರ ಮಳಿಲ್ಲ ಏನಿಲ್ರಿ.
ಹ್ಮ್ ಹ್ಮ್ ಹ್ಮ್ ಯರಡ್ ಯತ್ ತಗೊತಾರೆ ಅಂತ ಕೇಳ್ದ್ರೀ ನಾನು. ಹಾ
ಎತ್ತಲ್ಲ ಏನಲ್ರಿ ರೊಕ್ಕ ಎಲ್ಲ ಏನಲ್ ಬಳಹಾರನದ್ರಿ.
ಒತ್ ಏನ್ ಮಾಡ್ಬೇಕಂತ ಅದಕ್ಕೇ ಎತ್ ಎತ್ ತಗೊಂಡ್ರ ವಲ ಮನಿ ನೆಡಿತಿತೆ ಇಲ್ಲಂದ್ರೆ ಆದದ್ರ ಬ ಟ್ಯಾಕ್ರ್ ಮಾಡಿ ಕೊಟ್ರ ಸಣ್ಣದೊಂದು.
ಟ್ರ್ಯಕ್ಟ್ರಿ ರೊಕ್ಕ ಬೇಕಲ್ರಿ ರೊಕ್ಕ ಬಾಳ ಇರನದ್ರಿ ಅಲ್ಲ. ಏನನಲ್ರಿ ರೊಕ್ಕ ಬೆಕಲ್ರೀ ರೊಕ್ಕ ಅವ್ರೇನ್ ನಡೆದ್ರಿ ರೊಕ್ಕ ಮಾತಾಡ್ತಾರೆ ನೀವ.
ಒಂದು ಒಂದ್ ಟ್ರ್ಯಾಕ್ಟರ್ ಮಾಡಿಬಿಟ್ರ ಸುದ್ದತ್ರಿ.
ಏ ಟ್ಯಾಕ್ಟ್ರಿ ರೊಕ್ಕ ಬೇಕಲ್ರಿ ರೊಕ್ಕಲ್ಲಲ್ರರಿ.
ಇಲ್ರಿ ನಡೀತ್ರಿ ಒನ್ ಟ್ಯಾಕ್ಟರಿ ಮಾಡ್ರಿ.
ಅದು ರೊಕ್ಕ ಅಲ್‌ರೀ ಅದಕೆಯ ಏನ್ ಮಾಡ ನಾಯಿನ್
ಹೇ ರೊಕ್ಕ ಇ ಮ್ ಐ ಮಾಡ್ಸ್ಬೇಕ್ರೀ ಟ್ಯಾಕ್ಟರ್ ಏದುಕ್ಕೆ
ಈ ಎಮ್ ಎ ಮಾಡಸಿದ್ರೆ ನಾ ಯಾಡ್ ಕಟ್ಬೇಕ್ರಿ ಮತ್ತ ಮ್ಮ ಫೋನ್ ತೊಗೊಬೇಕಂತೀನ್ ರೀ ಯಾವ್ ಫೋನ್ ಚನ್ನಾಗೈತ್ರಿ.
ಫೋನ್ ಮ ರೊಕ್ಕ ಇಲ ಅಂತ್ರಿ ಫೋನ್ ತೋಗೊತಿರನ್ನು.
ಮತ್ತ್ ಏನ್ ಮಾಡ್ತರಿ ರೊಕ್ಕ ಎಲ್ಲಾ ಪೋನಿಗ ತೋಕೈತೆರಿ ಟ್ಯಾಕ್ಟರ್ ತೋಳಕ್ ಅಷ್ಟ್ ದುಡ್ ಇಲ್ಲರಿ.
ಹೌದನ್ರಿ
ಹಾ ಅದೇ ಯಾವ್ದ ಚೆನ್ನಾಗಾಗಿದೆಲ್ರಿ ತೋತಿನಿ. ಇಲ್ಲ ನಿಮ್ ಮನ್ಸದನಾಗೆ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈ ಸಾವಿರದಾಗ ಯಾವ್ದು ಚೆನ್ನಾಗಿದೆ ಹೇಳಿ
ಇಪ್ಪತ್ ಇಪ್ಪತ್ತೈದ್ ಸಾವಿರಾ ಯಾವರ ಆಟಗಳು ಅಂದು ರೀ ಇನ್ಫಿನಿಕ್ಸ್ ಯಾವಾರ ಆಟ ಗೇಮ್ ಏನಾರ ಆಡ್ತಿರಂದ್ರೆ ಕ್ಯಾಮ್ರಾವವು ಬೇಕಾಯಿ ತಂದ್ರೆ ರೀ ಹ
ಹ ಗೇಮ್ ಟಿವಿ ಮ್ ಏನ್‌ಇಲ್ರಿ ನಮಲ್ಲಿ ಹ ಕ್ಯಾಮೆರಾ ಚಲೋ ಆಗಿರ್ಬೇಕ ಮತ್ತ ಸ್ಮೂತ ಇರ್ಬೇಕು ರೀ ಫೋನ್ ಸಾಂಮ್ ಸಂಮ್ ರಿ
ಸಂಮ್ ಸಾಂಗ್ ಬಾರಿ ಪೋನ್ ಆದ್ರೆ ಸಂಮ್ ಸಾಂಗು ದು
ಎಸ್ ಟ್ವೆಂಟಿಫೈವ್ ಎಸ್ ಟ್ವೆಂಟಿ ಸಿಕ್ಸ್ ರಿ
ಅಯ ಅವರು ಒಂದ್ ಲಕ್ಷದ ಚಿಲ್ಲರ ಅವ್ರು
ಅಬೋ ಅಷ್ಟ್ ತೊಗೋದ ಆಗಲ್ರೀ ಒಂದ್ ಇಪ್ಪತ್ತು ಇಪ್ಪತ್ತು ಸಾವಿರ ಚಲೋ ಇದ್ರೆ ನಮ್ ಬ ಕೈತ್ರೆ ಏನ್ ಮಾಡ್ತೀರ ಅಲ್ಲ
ಅದೇ ನಿಮ್ ಆಗಲ್ರರಿ ಇನ್ನ ಕಡಿಮೆ ನೋಡ್ಬೇಕ ರೀ ಅದ್ ಇಪ್ಪತ್ ಇಪ್ಪತ್ತೈದು ಸಾವಿ ರೂಪಾಯ್ದ ಬರಲ್ರಿ ಅದ್ಫೋನ್
ಹೌದ್ರಿ
ಹಾಬ್ಬ ಯ್ ಜಾಸ್ತಿ ನೇ ಅದು
ಏನ್ ಮಾಡ್ತಿರಿ ಎಲ್ಲ ರೊಕ್ಕ ಭಾಳ ಎರನ ಆದ್ರೆ ಇಪ್ಪತ್ತೈದು ಸಾವಿರ ರೂಪ ಬಜೆಟ್ ಐತಿರಿ ನಮ್ಗ
ಅದೇ ರೀ ಸ್ಯಾಮ್ಸಂಗ್ ಬರ್ತ ನೋಡ್ರಿ ಸಣ್ಣವು ಅವು ತಗೊಂಡ್ಬಿಟ್ರಿ
ಹೌದ್ರೆ
ಹೌದ್ರೀ ಬ್ಯಾರಾವ್ದ ನೋಡ್ರಿ ಸಂಮ್ಸಾಂಗ್ದ ಗ ಅದ್ ನಿಮ ಮನ್ಯಾಗ ಒಂದ್ ಸೈಕಲ್ ಇತ್ತಲ್ರರಿ ಇಲ್ರರಿ ನಿಮ್ ಮನ್ಯಾಗ ಒಂದ್ ಸೈಕಲ್ ತಗೋಡಿದ್ರಿ ಹ ಎಲ್ಲ ರೀ ಬೈ ನಿಮ ಮನ್ಯಾಗ ಒಂದ್ ಸೈಕಲ್ ಇತ್ತ ಅಲ್ರಿ ಹಾ ರೀ ಅದೇ ನಮ್ ಹುಡುಗ ಬೇಕಾಗಿತ್ರಿ ಮತ್ತತ್ ಅದೇ ಅಲ್ರಿ ಸೈಕಲ್ ಅದೇ ರೊ ಕೊಡ್ತರಿ ಎಷ್ಟು ಎಷ್ಟು ಕೊಡ್ ತೊಂಡಿದ್ರರಿ ನೀ ಸೈಕಲ್ದು
ಐದ್ವ ಸಾವಿರ ಅಂದ್ರ ಐದ ಐ್ ಸಾವಿರ ರೂಪಾಯಿ ಕೊಟ್ಟ ತಗೊಂಬಂದರಿ ಎಲ್ಲಾ ಸತ್ಯನಶ ಮಾಡ್ ಅಲ್ಲ ರೀ ತಿರ್ಗಾಡಿ ತಿರ್ಗಾಡಿ
ಹೇತತಿರಿ ಹೇಳ್ರಿ ಮತ್ತತ್ ಎಳ್ ಕ ಕೊಡತ್ ನೋಡ್ರಿ ನಮ್ ಹುಡುಗ್ ಬೇಕಾಯತ್ ಸೈಕಲ್ ಅದು
ನೋಡ್ರಿ ಬಂದ್ ನೋಡ್ರಿ ಮಾತಾಡ್ರಿ ಸೈಕಲ್ ನೋಡ್ರ ಕಂಡೀಷನ್ ನೋಡವ್ರಿ ಫಸ್ಟ್ ರೀ
ಕಂಡಿಷನಕೇ ಏನನ್ರಿ ಮತ್ತ ಪಾಗ ನೀವ್ತ್ ತಿಂದ ಇರ್ತಿರ ಯಾವ ತಿಂದಿರ್ತರಿ ಅದೇ ರೇಟ್ ಹೇಳಿದ್ರರು ರೇಟ್ ನೋಡ್ರಿ ಎಷ್ಟು ರೇಟ್ ಕೊಡ್ತಿರಿ ನೋಡ್ರಿ
ಐದ್ ಸಾವಿರ ರೂಪಾಯಿ ತನ್ನಿರಿ ಮೂರ್ವರ್ ಸಾವಿರ ರೂಪಾಯಯ್ ಬಿಡ್ರಿ ಮತ್ತತ್ ಕೆಟ್ಟಿತ್ರಿ ಮತ್ತ ಐದಿನೈದು ರೂಪ ಮಾರ್ ಮ
ಎಲ್ಲ ಚೈನ್ಗಏನ್ ಎಲ್ಲ ಅವಲ್ರಿ ಸೈಕಲ್ ಚೈನ್ ಟೈರು
ಎಲ್ಲ ಅವ್ರ ಎಲ್ಲ ಎಲ್ಲಾ ತಿರುಗಾಡ್ ತಿಗಳು ಎಲ್ಲಾ ಇದ್ರ ಚರ ಎಲ್ರ ಟೈರ್ ಇಲ್ರ ಟೂ ಬ್ ಹೋಗಿದ್ರಿ ಹ್ಯಾಂಡಲ್ ಲೂಸ್ ಆಗದ್ರಿ ಮತ್ತ ಮುಂದಿನ ಬ್ರೇಕ್ ಇಲ್ಲ ರೀ ಮತ್ತ ಸ್ಪ್ರಿಂಗ್ ಇಲ್ಲ ರೀ ಮತ್ತೆ ಸ್ಪ್ರಿಂಗ್ ವರ್ಕ್ ಆಾಗಲ್ ರೀ.
ಮೂರವರ್ ಸಾವಿರ ಹೊಸ ಸೈಕಲ್ ಬರ್ತಲ್ರಿ.
ಅದೇ ನಾ ಮಾಡಡ್ಸಿದ ಮತ್ತತ್ ಕೂಲಿಯರ್ ಬೇಕಲ್ರರಿ ಮತ್ತತ್ ಹೇಳ್ರಿ.
ಹಕ್ ಬಿಡ್ರಿ ಶೀದಾ ಮೋಡ್ಕ ಹಕ್ ಬಿಡ್ರಿ
ಯ್ ಮೊರ್ಗಕ ತಗೋಲ್ಲ ಅದ ಐನೂರ ಆರ್ನೂರು ರೂಪಾಯ ತೋದಾರ ಅದಕ್
ಗಗ್ ಬುಡ್ರಿ ಅದು ಸುಮ್ನೆ ಬ್ಯಾರಕಡಿ ಮೂರ್ವರ್ ಸಾವಿರಂದ್ರ ಏನಿಲ್ಲ ಅಂದಬೇಕ ನಾ ತಗೋಂಡು ಯಾನ್ ಮಾಡಬ್ರೆ ಸೈಕಲ್ ಅದು
ಮ್ ಮಾಡಸಿದ ಅದೆಲ್ಲ ಲಾಸ್ ಆದ ಕೂಲಿ
ಲಾಸ್ ಆದದ ಕೂಲಿ ರರಿ ಮೂರ್ವರ್ ಸಾವಿರದಾಗ ಹೊಸ ಸೈಕಲ್ ಬರುತ್ತಿಲ್ಲ ಅದನ್ ನೋಡ್ರಿ ನೀವು
ಅದನ್ನಲ್ಲ ಕರೆಕ್ಟ್ ರೀ ಈಗ ಮೋಡ್ಕಕ್ ಹಾಕ್ಕಿದ್ರಿ ಅಷ್ಟ್ ತಗೋಳಲ್ರಿ ಸಾವಿರ ರೂಪಾಯಿ ಯಾರ್ಪ ನೋ ಡೌಟ್ ರೀ
ಮತ್ತೆ ನೋಡ್ರಿ ಮತ್ತೆ ಐದನೂರು ರೂಪಾಯಿ ಕೊಡ್ತನ್ ಇರ್ಲಾಕ್ ಬಿಡ್ರಿ ನಮ್ಗೆ ಮತ್ತ ಸೈ
ಎಲ್ಲಾರ ಅಏನಂತಲ್ಲ ಯವತ್ನ ಸೈಕಲ್ ಕಂಡೀಷನ್ ಕಲ್ರಿ ಚಾರ್ ಎಲ್ಲಾರ ಮತ್ತ ಪೈಡಲ್ ಇಲ್ಲ್ ರಿ. ಆ್ಯಂಡಲ್ ಅಂತರಿ ಆ್ಯಂಡಲ್ ಎಲ್ಲ ರೀ ಮತ್ತ ಚರ ಎಲ್ರ ಅದ್ರಾಗ ಟೂಬ್ ಹೋಗ್ಯದ ರಿ ಮತ್ತ ಇಂದ ಬ್ರಕ್ಲರಿ ಎರಡು ಬ್ರಕ್ಲರಿ ಮುಂದಿಂದ, ಹ್ಯಾಂಡಲ್ ಉಳತ್ತಾರೀ ಅದೇ ಸ್ಟೇರಿಂಗ್ ನಿಲ್ಲ ರೀ.
ಈಗ ಸೋಲಾ ಈಗ ಎಲ್ಲ ಮಾಡ್ಸ ಹೋದ್ರೆಂದ ಎರಡ್ ಸಾವರ ರೂಪಾಯಿ ಬೇಕು ಸೈಕಲ್ಗಿ.
ಹಾ ಅಷ್ಟ ಬೇಕಾದ್ರೆ ಮತ್ತೊಂದು ಚೈನಾ ಒಂದಿಲ್ಲಾರೆ ಮತ್ತ ಆಯ್ತು. ಎಷ್ಟು ಬಿಟ್ಟು ಮತ್ತೆ ಏನ್ ಚಲೋ ಐತಾರೆ ಎಲ್ಲಾಟ.
ಇಷ್ಟ್ ಕೊಟ್ರರು ಮತ್ರ ಒಂದ್ ಸೈಕಲ್ ಬರ್ತಲಾರಿ. ಇಷ್ಟು ಆಕ ಇಷ್ಟು ಆಕ ಬಂದಲೂ ಒಂದ್ ಹೊಸ ಸೈಕೆಲ್ ಬರ ಡ್ರ ಇನೊಂದ ತೊಂಡ್ರಾ.
ನಮ್ಮದ ಒಂದ್ ಬೈಕ್ ಐತರಿ ತಿಪ್ಪ ಅಗ ಕೊಡಂದ್ರ ಮಸ್ತ್ ಮಾಡ್ಕತ್ತನ್ರಿ ಅದು ಬಜಾದ ಅಂತ ಐ್ತರಿ.
ಹ ಹೌದೌದ್ರೀ. ಏನಂತಾರೆ ತಿಪ್ಪಂಗ ಕೇಳ್ರಿ.
ರಿ ಅದಾಗಲ್ಲ ನಾಯ್ ಮಾಡಸ್ಕೊಡ್ಬೇಕ್ರೀ ಅದು ಅಂತ ಅ್ರ ರೊಕ್ಕಲ್ಲ ರೀ ರಕ್ಕದ ಮಾಡ್ ಇಲ್ಲ ಬಿುಟ್ಟ ಒಂದ್ ಆಯಂತನ್ರಿ ಬ್ಯಾರರ್ ಕೊಡ
ಅಂದ್ರ ನಿಮ್ಮ್ ಮಾವರ ಹ್ಯಾಗ್ಬೀಕ್ನರಿ ತಿಪ್ಪಾಂನ್ನಾ ಕಾಕರ.
ಹಾರಿ.
ಹೌದ್ದ ಹಂಗಂದ್ರ ಗಾಡಿ ಏನ್ ಕೊಡಲ್ಲ ಅಂತಾರೀ ಮತ್ತ್ ಬೇರೆ ಗಾಡಿ ಅವನ್ ನೋಡ್ಬ್ರಿ
ಮೊನ್ನಿ ಐಲ್ ಚಂದ್ ಮಾಡ್ಸನ್ರಿ ಮತ್ ಟೈರ್ ಇತ್ ಅದೇ ಟೈರ್ ಅವ್ರ ಗಾಡ ಹೊಸ ಶಂಕಣನ ಗಾಡಿ ತಗೊಂಡ್ರಿ ಆತ.
ಹಾ ಹಾ ಹಾ.
ಅದ ಆ ಗಾಡಿ ಕುಟ್ಟಿದ್ನಲ್ರಿ ಆ ಗಾಡಿಗೆ ಹೊಸ ಟೈರ್ ಹಾ ಕಸಿದ ರೀ ಫಸ್ಟ್ಗೆ ಅದೇ ಗಾಡಿ ಹಯದ್ ನ ಅದಟೇರ್ ಬಿಚ್ ಅದ ಚನ ನೋಡ್ರಿತ್ತಲ್ಲ ಲೇಕ್ ಹಾಕರಿ. ಮತ್ತೆಷ್ಟು
ಆಯ್ತ್ರಿ ಬಿುಟ್ಬಿಡ್ರಿ ಅಕಡಿ. ಅಲ್ಲಿ ತೆಲೆಗ ತೊಗಬಾಡದರಿ.
ಮತ್ತ ವಿವಾಯಿಸಿದರಿ ಹೊಸ ವಯಲ್ ಚೇಂಜ್ ಮಾಡ್ಸರಿ ಮತ್ತ.
ಎಲ್ಲಾರಿ ಅದ್ ಗಾಡಿ ನಾನ್ ನೋಡಿದ್ನಲ್ರಿ ಬಾಳ ಎಲ್ಲಾ ಡಕ್ಲಾಸ್ ಆಗಿತ್ತ್ರಿ ಗಾಡಿ ಅದ. ಅದ ನೀವು ಯಾವ್ದ ನಿಮ್ಮ ಅವು ಅಂದ್ರ ಮನೆ ಅಂದ್ರ ನಿಮ್ಮ್ವ ಯಾವ್ದ ಒಂದ್ ಗಾಡಿ ಹೇಳಿದೀ ನೀವು ಗಾಡಿ ತಲೋ
ಏ ಯಾವ್ ರೊಕ್ಕ ಇಲ್ಲ್. ರೊಕ್ಕದ್ರ ನಾ ಐ ಬಿಡ್ತಲ್ರಿ ಊಟ ಐತ್ರಿ.
ಆಗ್ಯದ್ರಿ ನಮ್ದ ನಿಮದ್ರಿ.
ಇನ ಇಲ್ರಿ ಇವತ್ತ ಈಗ ಕ ಮಾಟ ಈಗ ಮಾಡಸಕತವ್ರಿ ಈಗ.
ಹೌದೌದು ಮಾಡಿಸಿ ಮಾಡಿಸಿ
ಹೌದ್ರಿ ನಿಮ್ಮ ಮನೆ ಏನ್ ಮಾಡಿಸಕತ್ತಿರಿ
ನಮ್ಮ ಮನಾಗ್ರೀ ಚಿಕನ್ ಮಟನ್ ಮಾಡ್ಯಾರಿ
ಓ ಜನ್ನ ಅಂದ್ರೆ
ಚಪಾತಿ ಈ ತತ್ತಿಪಲ್ಯ. ವೆರೈಟಿ ವೆರೈಟಿ ಪಲ್ಯ ಮಾಡ್ಯಾರ.
ಹೌದರಿ.
ಹೌದ್ರಿ.
ಮತ್ತೆ ಏನರಿ ನಿಮ್ ಬಾಬಾರ ಏನ್ ಚೊಲೋರಲ್ರರಿ ಈಗ.
ಹಾ ಚೊಲೋರೀ ತಳಗ ಯಾರ ಕರಿಕತ್ತಾರ ನಾನ್ ನೋಡ್ರಿ ನ ನೋಡ್ಬಕ್
ಅಲ್ಲ.
ಬಾಳ ಐರಾಣ ಆದ್ರಿ ಎಲ್ಲಾ ನಮ್ದ ರೈತರನ ಎಲ್ಲಾ ಬಾಳ ಐರಣ ಆಯದ್ರರಿ ಮಳೆಲ್ಲ ಏನ್ ಹೇಳರಿ ಮತ್ತ ಏ ಗಲ್ ಇಲ್ಲಿ ಫ್ಲಾಟ್ ಗಳು ಮಾರಕತ್ತಾರೀ ಮತ್ತ ಐವ ರೋಡ್ ಅಲ್ರೀ ಐವ ರೋಡ್. ಹೊಲಪಿಲ್ ಎಲ್ಲ ಹೊಂಟವ್ರ ರೈತ್ ಬಾಳ ಹೈನಾರ ಅಗ್ಯಾರ ಏನ್ ಮಾಡಾ ಗೊತ್ತಾವಲ್ರ ನೋಡಿ ಮತ್ತನ
ಫೋನ್ ಒಂಟುದ್ರೆ ಆಮೇಲೆ ಫೋನ್ ಹಚ್ಚಿರಿ
ಈಗ್ರೇ
ಹ ರೀ ಒಂದ್ ಫೋನ್ ಬರೋತ್ರಿ ಆಮ್ಯಾಗ ನಿಮ್ ಫೋನ್ ಹಚ್ಚಿತೀನಿ ತಕೋರಿ
ಸರಿ ತಕೋರಿ